ಕೇಳಿಸ್ತಾತೆ ಹೇಳ ಯಾವಾಗ ಹೋಗಿ
ಹ ಬೆಳಿಗ್ಗೆ ಆ ಒಂದ್ ಹತ್ತು ಗಂಟೆಯಲ್ಲೆಲ್ಲಾ ನಾವು ದೇವಸ್ಥಾನದಲ್ಲಿದ್ವಿ
ಹತ್ ಗಂಟೆಗೆ ಅಂದ್ರೆ ಏಳ್ ಗಂಟೆ ಅದೇ ಏಳುವರೆಗೆ ಬಿಟ್ರಾ ನೀವು ಮನೆ
ಆ ಹಾ ಕಾರಲ ಹೋಗಿದ್ವಿ
ಹ್ಮ್ ಎಷ್ಟೊದ್ಗೆ ಮತ್ತತ್ ಒಂಬತ್ ಗಂಟೆೆಗೆ ಬಿಟ್ರಾ
ಹ್ಮ್
ಎಂಗ ಯಾವ್ ಕಡೆಯಿಂದ ಹೋದ್ರಿ ಗೌರಿಬಿಂದೂರಿಂದ ಹೋದ್ರಾ
ಹ್ಮ್ ಗೌರಿಬಿದನೂರು ಮೇಲೆ
ಹ ಹೌದಾ ಬರ್ಬೇಕಂದ್ರೆನು ಹಂಗೆ ಬಂದಿದೀರಾ ಮೈನ್ ರೋಡ್ ಅಂತ
ಮ ಹ ಮೇನ್ ರೋಡ್ ಗೋಗಿ ಲಿಲ್ಲ ಅಲ್ಲಿ ಟೋಲ್ ಸಿಗುತ್ತಲ್ಲ
ಹ್ಮ್
ಅದಕ್ಕೆ ಅದನ್ ತಪ್ಪಸ್ಬೇಕು ಅಂತ ಸಂದಿ ಸಂದಿ ರೋಡಲ್ ಹೋದ್ವಿ
ಹ ಸಂಧಿ ಸಧಿಯ ಎಲ್ಲಿ ಎಲ್ಲಿ ಟೋಲು ಅಂದ್ರೆ ಟೋಲ್ ಅಂದ್ರೆ ಇಲ್ಲಿರೋದು ತೊಂಡೆಬಾವಿ
ಹ ತೊಂಡೆ ಬಾವಿ ಅಲ್ಲಿ ಹ ತೊಂಡೆಬಾವಿ ತನಕ ಹೋಗ್ತೀವಿ. ಅದಾದ್ಮೇಲೆ ಶಾರ್ಟ್ ಕಟ್ ಆ ಆ ರೋಡ್ಗಳಲ್ಲಿ ಹ ಆದ್ರೆ ಮಧ್ಯ ಮಧ್ಯ್ಯಾ ದೇವಸ್ಥಾನಕ್ಕೆ ಹೊಟೋಗ್ ಬಿಡ್ತೀವಿ ಡೈರೆಕ್ಟ್ ಆಗಿ
ಹಾ ಹಾ ಹಂಗೆ ಹಾಂ ಚಿಕ್ಕ ರೋಡಲ್ಲಿ ಹೋಗಿದ್ದೀರಾ ಮೈನ್ ರೋಡಲ್ಲಿ ಹೋಗಿಲ್ಲ ಯಾರ ಡ್ರೈವರು
ಅಪ್ಪಾನೆ
ಅಪ್ಪನೇನಾ ಓಡಸ್ತಾರ ಅಲ್ಲೆಲ್ಲಾ ಟರ್ನಿಂಗ್ ಇದೆ ಅಲ್ಲಾ ಅಲ್ಲಿ ರೋಡೆ ಎಲ್ಲಾ
ಹ್ಮ್ ಅಪ್ಪ ಓಡಸ್ತಾರೆ
ನಡ್ಸ್್ತಾರಾ ಹಂಗೆರ ಪರವಾಗಿಲ್ಲ ತಗ ನಾನೆಲ್ಲ ಬೇರೆ ಡ್ರೈವರ್ ಬಂದಿದ್ದ್ರೇನೋ ಅಂದ್ಕೊಂಡಿದ್ದೆ.
ಇಲ್ಲ ಹ್ಮ ಅಪ್ಪನತ್ರ ಮೊದ್ಲೆೇ ಒಂದ್ ಕಾರ್ ಇತ್ತಲ್ಲ
ಹೌದಾ ಏನಪ್ಪಾ ನಂಗೆ ಗೊತ್ತಿಲ್ಲ ನಾನ ನೋಡು ಇಲ್ಲ.
ನೋಡಿಲ ಆ ಕಾರ್ ನಾವ ಟೂ ತೌಸಂಡ್ ಸಿಕ್ಸ್ಟೀನ್ ಫಿಫ್ಟೀನ್ ಅಲ್ಲಿ ತಗೊಂಡಿರೋದ ಅನ್ಸುತ್ತೆ
ಓಹಓಹೋ ಹಂಗ್ಯಾರ ನಿಮ್ದೊಂದು ಮೈಸೂರು ಮಹಾರಾಜರ ಸ್ಟೋರ್ ಇದ್ದಂಗೆ.
ಹ್ಮ್ ಅದು ಮಾರುತಿ ಸುಜಕ್ ಮಾರುತಿ ಏಟ್ ಹಂಡ್ರೆಡ್
ಹಾ ಹೌದಾ ಏನಪ್ಪಾ ನನ್ಗೆ ಗೊತ್ತಿಲ್ಲ ನಾನ ನೋಡು ಇಲ್ಲ ನೀನ್ ಹೇಳ್ತಾ ಇದ್ರೆ ಇವಾಗ ಹೇಳ್ತಾ ಇದ್ದೀನಿ ಅಷ್ಟೆ ಹ್ಮ್
ಯಾವಾಗೂ ಸ್ವಲ್ಪ ರಿಪೇರಿಗೆ ಬರುತ್ತೆ ಇಲ್ಲೇ ಐತೆ ಇಲ್ಲ ಇಲ್ಲ ಇಲ್ಲೇ ಐತೆ ಅದ ಯಾವಾಗ್ಲುೂ ನಮ್ಮ ಮನೆ ಹತ್ರಾನೇ ಆಯ್ತಲ್ಲ
ಹೌದಾ ನಾನ್ ನೋಡಿ
ಹ ಗ್ರೀನ್ ಕಲರ್
ಹ್ಮ್ ಅದೇ ಅವಾಗ ಯಾವಾಗ ಈ ಇದ್ರಲ್ಲೆಲ್ಲಾ ಹೇಳ್ತ ತರಲ್ಲ ತೆಲುಗು ಪಿಕ್ಚರ್ಗಳೆಲ್ಲ ಅಂಬಾಸಿಟರ್ ಅಂತ ಹೇಳಬಿಟ್ಟು ಅದು ಹಳೆ ಕಾಲದು ಅರವತ್ತ ಅರವತ್ರಲ್ಲ ಐವತ್ರರಲ್ಲ ಎಪ್ಪತ್ತ
ಹ್ಮ್ ಇದು ಮಾರುತಿ ಏಟ್ ಹಂಡ್ರೆಡ್ ಇದು
ಹೌದಾ ನೀವ ಯಾವಾಗ ತೊಗೊಂಡಿರೋದು
ಆವಾಗೆ ತಗೊಂಡಿರೋದು ಫಿಫ್ಟೀನ್ ಅಲ್ಲೋ ಸಿಕ್ಸ್ಟೀನ್ ಅಲ್ಲಿ ಫಿಫ್ಟೀನ್ ಅಲ್ಲೇ ಅನ್ಸುತ್ತೆ
ಅಲ್ಲಾ ಇವಾಗ ಹೊಸದ ತೊಗೊಂಡಿದ್ರಲ್ಲ ಅದು
ಅದು ಇಗ್ನಿಸ್ ಮಾರುತಿ ಇಗ್ನಿಸ್
ಓ ಹೌದಾ ಯಾಕೆ ಮಾರತೀನಿ ಬಿಟ್ಕೊಡಲ್ ನೀವು
ಹ್ಮ್ ನಮ್ ಅಪ್ಪಂದ್ ಅದು ಫಸ್ಟ್ ಗಾಡಿ ಅಲ್ವಾ ಅದಕ್ಕೆ ಮಾರುತಿಯಲ್ಲೇ ತಗೊಂಡ್ವಿ ನಮ್ ಅಪ್ಪಂದ್ ಅದು ಫಸ್ಟ್ ಕಾರ್ ಅಲ್ವಾ ಆ ಫಸ್ಟ್ ಕಾರ್ ಇಂದಾನೂ ಮಾರುತಿ ಮಾರುತಿ ಅಂತ ತಾನೇ
ಹೂ ಹೂ ಹಂಗಾ
ಹ್ಮ್ ಅದನ್ ಬಿಟ್ಕೊಡಲ್ಲ
ಚೆನ್ನಾಗ ಬಂದಿದೆ ಬ್ರ್ಯಾಂಡ್
ಹ್ಮ್ ಅದಕ್ಕೆ ಅದೇ ಬ್ರ್ಯಾಂಡ್ ಅಲ್ಲಿ ಇದು ಈ ಕಾರ್ ಚೆನ್ನಾಗಿತ್ತು ಅಂತ ಇದು ತಗೊಂಡ್ವಿ
ಯಾರ ಯಾರ್ ಹೋಗಿದ್ರೆ ನಿಮ್ಮ ತಮ್ಮ ತಂಗಿ ನೀನು ಅಮ್ಮ ಅಪ್ಪ
ಕಾ ಆ ನೋಡೋದಕ್ಕೆ ಎಲ್ಲಾರೂ ಹೋಗಿದ್ವಿ ಕಾರ್ ತರೋದಿನ ನಾನು ಅಪ್ಪಾ
ಹೂ ಹೌದಾ
ಹ್ಮ್ ತಂದಿ ನೆಕ್ಸ್ಟ್ ಡೇ ಎಲ್ಲಾರು ಪೂಜೆ ಮಾಡಿದ್ವಿ
ಹಾಂ ಹಾಂ ಹೌದಾ ಹೂ ಸರಿ ಸರಿ ಹೂ ಮಾಡಿ ಮಾಡಿ ಯಾವಾಗ ಎಲ್ಲಿ ಹತ್ತು ಗಂಟೆ ಎಲ್ಲ ಅಲ್ಲಿದ್ರ ಘಟಿಯಲ್ಲಿ ಹ್ಞ ನಾನು ಯಾವಾಗ ಫೋನ್ ಮಾಡ ಅಂದಿದು
ಹ ಹನ್ನೊಂದು ಹನ್ನೊಂದು ಕಾಲ್ ಅನ್ಸುತ್ತೆ
ಹ್ಮ ಅವಗ ಇನ್ನು ಒಳಗಿದ್ರ ಅಷ್ಟೊಂದ್ ರಶ್ ಇತ್ತಾ
ಹ್ಮ್ ರಶ್ ಇತ್ತು ಹನ್ನೊಂದ್ ಹತ್ತು ಗಂಟೆಗ್ ಹೋದ್ವಿ ಅಲ್ಲಿ ನಾಗರೆಲ್ಲಾ ಮಾಡ್ಕೊಂಡು ಒಳಗಡೆೋಗಷ್ಟತ್ ಹತ್ತುವರೆ ಆಯ್ತು
ಹ್ಮ್ ಹ್ಮ್ ಹಂಗೆ ಫಸ್ಟ್ ಟೈಮ್ ಹೋಗಿರೋದು ನೀವು ಹ್ಞೂ ಹ್ಮ್
ಆಮೇಲೆ ಅಲ್ಲಿ ಹೂ
ಹ್ಮ್ ನಾನೆಲ್ಲೋ ಮೊದಲನೇ ಸಲ ಹೋಗಿರೋದು ಅಂದ್ಕೊಂಡೆ
ಹ ಹಾ ಇಲ್ಲ ತುಂಬಾ ಸಲಾ ಹೋಗಿದೀವಿ ಆಮೇಲೆ ಅಲ್ಲಿಂದ ಕ್ಯೂ ಇತ್ತು ಇತ್ತು ಇತ್ತು ಎಷ್ಟೊಂದ ಕ್ಯೂ ಇತ್ತು ನಾವು ಸ್ಪೆಷಲ್ ದರ್ಶನಕ್ಕೆ ಹೋದ್ನು ಕ್ಯೂ
ಆಂಜನಯನ್ ಬಲತಾರ ಹ
ಹೌದು ಜಾಸ್ತಿ ಕ್ಯೂ ಇತ್ತು ಅಲ್ಗ ಹೋದ್ವಿ ಆಮೇಲ್ ನೀವು ಕಾಲ್ ಮಾಡ್ದಾಗ ಇನ್ನ ಲೈನ್ ಅಲ್ಲಿ ಇದ್ವಿ ಅದಾಗಿ ಒಂದ್ ಅರ್ಧ ಗಂಟೆಗೆ ಹನ್ನೊಂದುವರೆಗೆಲ್ಲ ದರ್ಶನ ಆಯ್ತು
ಹ್ಮ್
ಆಮೇಲೆ ಊಟಕ್ಕೆ ಹೋದ್ವಿ ಹನ್ನೆರಡು ಗಂಟೆ ಊಟದಿಂದ ಬಂದ್ವಿ
ಊಟ ಎಲ್ಲ ಚೆನ್ನಾಗಿತ್ತಾ
ಇದು ಸೀಪೊಂಗಲ್ ಖಾರಾಪೊಂಗಲ್
ಅದೇ ಅದೇ ಮಾಡೋದು ಇನ್ನೇನ್ ಮಾಡ್ತಾರಲ್ಲಿ
ಹ್ಮ್ ಚೆನ್ನಾಗಿತ್ತು
ಶಾಲಿ ಅದು
ಹ್ಮ್ ತಿಂದವಿ ತಿಂದು ಬಂದ್ವಿ ಆಮೇಲೆ ಒಂದ್ ಗಂಟೆಗೆ ಬಂದ್ವಿ ಮನೆಗೆ
ಒಂದ್ ಗಂಟೆಗೆ
ಹ್ಮ್ ಆ ಹನ್ನೆರಡು ಮುಖಾಲೆ ಆಗಿತ್ತು
ಹ್ಮ್
ಅಷ್ಟೊತ್ತಗ್ ಬಂದ್ವಿ ನಾ ಹಂಗೆ ಬಂದ್ ಹಂಗೆ ಮಲ್ಕೊಬಿಟ್ಟಿದ್ದೆ
ಹ್ಮ ಮಲ್ಕಂ ಬಿಟ್ಟು ಹ ಹ್ಮ
ಆಮೇಲೆ ಎರಡ್ ಗಂಟೆಗೆ ಎದ್ದಿ ಲಾವಣಿ ಅಕ್ಕ ನಂಬರ್ಸ್ ಕಕೊಂಡ್ ಲಾಗಿನ್ ಆಗೋಣ ಅಂತ ಆದೆ
ಹ್ಮ್
ಆಮೇನ್ ನಿಮಗ್ ಕಾಲ್ ಮಾಡ್ ನೀಕಾಲೇ ರಿಸೀವ್ ಮಾಡ್ಲಿಲ್ಲ
ಎಷ್ಟೊತ್ತಲೆ ಎರಡು ಗಂಟೆ ಎಲ್ಲ
ಹ್ಮ್ ಎರಡೂವರೆಲ್ಲಿ
ಹೌದಾ
ಹ್ಮ್
ಹ್ಞೂ ಹ್ಮ ಹ್ಮ ಎರಡೂವರಲ್ಲೇ ನಾನು ಫೋನ್ ನೋಡಿಲ್ಲ ಅನ್ಕೊತೀನಿ ಸೈಲೆಂಟಲ್ಲಿತ್ತೇನೆ ಹ್ಮ್ ನೋಡಿಲ್ಲ ನಾನು ನಾಲ್ಕೂವರೆಲ್ಲಿ ಹಂಗ್ ಫೋನ್ ಮಾಡಿದ್ನಲ್ಲ ಅವಾಗ ನೋಡಿದ್ದಲು ಅಲ್ಲಿವರೆಗೂ ನೋಡಿಲ್ಲ ಹ್ಮ್ ಹೌದ ನೀನು ಫೋನ್ ಮಾಡಿದಾಗ ನನಗ್ ಗೊತ್ತಾಗಿಲ್ಲ ಅದು ಹ್ಮ್ ಹ್ಮ್ ಅದೇ ಮತ್ತೆ ನನ್ ನೋಡಿದ್ದೆ ಫೋನ್ ಐದ್ ಗಂಟೆಯಲ್ಲೇನೋ ಸೈಲೆಂಟ್ ಅಲ್ಲಿ ಇತ್ತದ ಹೊರಗಡೆ ಹೋಗಿದ್ನಲ್ಲಾ ಅದಕ್ಕೆ ನೋಡಿಲ್ಲ